ಅಲೋ ಅರಾಮ್
ಹ್ಮ್ ನಾರ ನೋಡಪ್ಪಾ ನೀನ್ ಆರಾಮ
ಹ್ಮ ನಾನ್ ಆರಾಮ್ ನೋಡಣ ಎಲ್ಲಿದ್ದಣ.
ಹಾ ಇಲ್ಲೆಲ್ಲ ನಾನು ಇಲ್ಲೇ ಸ್ವಲ್ಪ ಹೊಲದ ಕಡೆ ಬಂದೀನಿ ಸೋ ಇವತ್ ಮಳೆ ಆಗೆದ.
ಹಾ ಹಾ ಹಾ ಅಣ್ಣಾ.
ನ ನಲ್ಲ ಆ ಎಲ್ಲಾ ಅಇಸಿಸಿ ನೋಡಕೊಂಡ ನಾ ಟ್ಯಾಕ್ರರ್ ಓಡಿಸ್ಬೇಕು
ಹಾ ಹಾ
ಇವ ನಿಮ್ ಕುರಿಯಾವಲ್ಲ ಕುರಿಗಳು ಹೋಲ್ಡಾಗ್ಗ್ ನಿಂದ್ರಿಸಸ್ಬೇಕ್ರ ಎಷ್ಟ ತೊಗೊತಿರ್ ಹೇಳ್ ಹೋಲಿ ನಕ್ಕ ನೀವು
ಆ ಒಂದ ದಿನ್ನಕ್ ಅಣ್ಣ ಹಿಂಗ ಸಜ್ಜಿ ಅವಾದ್ರ ಹಮ್ ಗಾಳ ಗಿಳಾದ್ರ ಹಿಂಗ.
ನನ್ಗ ಸರಿಯ ಕೆಲ್ಸ ಕುಂತಿಲ್ಲ ಒಂದ್ ಕಡೆ ನಿಂದ್ಗಸ್ ಮಾತಾಡೂ ರಮೇಶ
ಅಲೋ ಅಣ್ಣಾ
ಕರೆಕ್ಟ್ ಆಗ ಕೆಲ್ಸ ಕುಂತಿಲ್ಲ ನನಗ
ಈಗ ಕೇಳ ಕುಂತದಣ್ಣ
ಅಲೋ ಕೇಳ ಹಾ ಆ್ಯಕ್ಚುಯಲಿ ಕೇಳಕುಂತತ್ ಅದೇ ಎಷ್ಟ ತೊಗೋತೀರ ಅಂತ ಅಂದೆ ಅದ ಹೊಲ್ದಾಗ ಸ್ವಲ್ಪ ಗೊಬ್ಬರ ಗೊಬ್ಬರದ ಅಂಶ ಕಡಿಮೆ ಅದ.. ಹ್ಮ್ ಅದೇ ಎಷ್ಟ ಎಷ್ಟ್ ತಗೋತ್ರಿ ಒಂದ್ ಹಿಂಡಿ ಇವಾಗ ಒಂದ್ರಲ್ ಎರಸ್ ಬೇಕ್ ಅಂದ್ರ. ಹ್ಮ್
ಒಂದ್ ಹಿಂಡಿಗ್ ಹನ್ನೆರಡ್ನೂರ್ ತೋ ಇದ ಹಿಂಗ ಒಂದ್ ಒಂದ್ ತಿಂಡಿ ಹನ್ನೆರಡ್ ಸೇರಂಗ ಜೋಳ ಇಂಚಿ ಚಜ್ಜಿ ಇಂತವ್ ತೋಗೊತಿವ್ವಣ್ಣ.
ಹ್ಮ್
ಮತ್ತ ರೋ ಎನ್ ತೋಗೋತಾರ್ ಗೊತ್ತಿಲ್ಲಣ ಮನ್ಯಾಗ್ ಕೇಳ್ಬೇಕಾದ್ದ ಅದಕ್ಕ ರೊಕ್ಕಕ್ಕ. ಇದು ಜೋಳ ಚಜ್ಜ ಆದ್ರೆ ಇ ತೋಗೋತಾರ ನೋಡಣ ಒಂದ್ ಹಿಂಡಿಗ್ ಹನ್ನೆಡ್ ನೂರು
ಹ್ಮ ಹಾ ಅಭಿ. ನಾವ್ ಈ ವರ್ಷ ಎಲ್ಲ ಎತ್ತಗೊಳೋದು ಸಗಣಿ ಅಲ್ಲ.. ಆದ್ದದೆಲ್ಲ ಹೊಡಸಿವಾಗ ಸ್ವಲ್ಪ ನ ಸ್ವಲ್ಪ ಸ್ವಲ್ಪ ಜಾಗ ಹೋಗವ ಇನ್ನೊಂದ್ ಎಡ ಎಕ್ರಿ ಹೊಡಿಬೇಕ್. ಅದಕ್ಕೆ ಸುಮ್ನೆ ಕುರಿಯುತ್ತರೆ. ಹಾ ಮೊದಲ ಹತ್ತಿ ಹೊಲ ಮಾಡಿದ್ವಿ
ಹ್ಮ್ ಹತ್ತಿ ಹೊಲ ಮಾಡಿದಿಕ್... ಎಲ್ಲ ಹಾ ಆಗ್ಯದ ಈಗ ಗೊಬ್ಬ್ರ ಸರಿ ಹೋಗ್ಯದ ವಾಗ ಇನ್ನೊಂದೇ ಇನ್ನೊಂದ ಎರಡು ಎಕ್ಕರೆ. ತೊಗರಿ ಮಾಡಿದ್ವಲ್ಲಾ ಅದ್ ಏರ್ ಸ್ವಲ್ಪ ಕಡಿಮ್ ಬಿದ್ದದ..
ಆಯ್ತಾಯ್ತು ತೋಣ ನಮ್ಮ ಈಗ ಅಲ್ಲಿ ಚಂದಾಪುರ್ಗ್ ಬರ್ಬೇಕ ಏನಣ್ಣ
ಹಾ ಇಲ್ಲ ನಮ್ಮೂರಿಗೆರ ಬರಬೇಕ ನೋಡ್
ಹಾ ಹಾ ನಿಮ್ಮುರಿಗನ ಇದು ಮಳೆಗಾಲಕ್ಕ ಅಲ್ಲಿ ಗರಿ ಗುಡ್ಡದಂತಲ್ಲ ಅಲ್ಲಿ. ಬರ್ತವಂತ ತಗೋ ಅಲ್ಲಿ ಬಂದ್ ಅಂದ್ರ ಅಕಡೆ ಹಾಕ್ತವಂತ ನಿಮ್ಮ ಮೂಲಕ.
ಗ
ಹಾ ಅಣ
ನಾ ನಮ್ ಹೊಲಕ್ ಬಾ ಅಂತ್ ನಾ ಅಂತೀನಿ ನೀ ಗರಿಬಿಡಾಕ್ ಹೋತಿ ಅಂತ ನೀ ಅಂತಿ.
ಏ ಇಲ್ಲೋ ಅಣ ಅಲ್ಲಿ ಆ ದುಡ್ಡ ಕಲ್ಲಿ ಹಾಕಿ ಬಸ್ತೀವಿ ನಾವು ಕುರಿ
ಹ
ಅಲ್ಲಿ ಅಲ್ಲಿ ಹಾಕಿದ್ವ ಅಂದ್ರ ಮಳಿಗಾಲಕ್ಕ ಅಲ್ಲಿ ಕುರಿ ಆ ನೋಡದು ಹಾಕಿದ್ವು ಅಂದ್ರ ಗೊಬ್ರ ಕೂಡಾಕ್ತಿವ್ ನಾವು.
ಹಾ
ಕೂಡ ಹಾಕಿದ್ದು ಎಲ್ಲಟ ಲಾಸ್ಟಿಗ್ ನಾವ್ ಹೋಗಾಗ್ ಹೇಳ್ಬಿಡ್ತಿವಿ ಅದ್ನ್ಯಾ ಅದ್ನೆಲ್ಲಾಡ್ ತೊಗೊಂಡ್ ಹೋಗಿ ಆ ಕಡೆ ನಿಮ್ ಮಲ್ಕ ಹಾಕಂಬಿಡು.
ಹೌದಾ ಮತ್ತ ಆಲ್ ಅ ಹೆಂಗ್ ಕೊಡ್ತೀರ ಗೊಬ್ರ ಏನ್ ಟ್ಯಾಕ್ಟ್ರ ಲೆಕ್ಕ ಕೊಡ್ತೀರ ಏನ್?
ಹಾ ಟ್ರ್ಯಾಕ್ಟರ್ ಲೆಕ್ಕಣ ಟ್ರ್ಯಾಕ್ಟರ್ ಲೆಕ್ಕ.
ಹ ಹ್ಮ್
ಒಂದ ಟ್ಯಾಕ್ಟ್ರಿಗೆ ಐದ್ ಸಾವ್ರ ಏನ ಆದಣ್ಣ
ಉ ಹ್ಮ್
ಅಂದ್ರ ಇದು ಕೂಡಾಕಿರ್ತಿವ್ ನೋಡೋಣ ಅದೇ ಗೊಬ್ರನೇ ಬಾರಿ ಈಗ ಯಾಕಂದ್ರ ಆ ಗೊಬ್ರ ಈಗ ಕೂಡಾಕಿರ್ತಿವ್ ನೋಡು ಪೂರಾ ಗೊಬ್ರ ಹೆಂಗಂದ್ರ ಅವ್ ಹುಳ ಗಿಳ ತಿಂದು ಪೂರ ಸ್ ಸಣ್ಣಾಗಿ ಬಿಡುತ್ತಾ ಗೊ ಪೂರಾ ಗೊಬ್ರ. ಆಯ್ತ ಅಂದ್ರ ಹೊಲ್ಕ್ ಹಾಕಿದ್ರ ನಡೀತ್ ನೋಡದು ಅಂತ ಗೊಬ್ರ ಹಾಕಂಗಿತ್ತಂದ್ರ ಹೇಳಣ್ಣ ನಾ ಹೇಳ್ತ್ನ
ಹೌದಾ ಮದ್ದ ನ ಆಮಾಗ ಎಲ್ಲಾ ಮಂದಿ ಹಾಕಿದಂಗೆ ಹಾಕ್ತೇನಪ್ಪ ಸ್ವಲ್ಪ ನೋಡಿ ಸಾಕ.
ಆಯ್ತಾಯ್ತಣ್ಣ ನ್ ನೋಡಿ ಅದ್ ಮಾಡ್ ತನ್ ತಗೋ
ಹ್ಮ್ ಮನೆಯ ಒಂದ ಸ್ವಲ್ಪ ದೊಡ್ಡರ್ ಕೂಡ ಮಾತಾಡ. ಮಾತಡಿಯೆ ಮಾತಾಡ್ ಗೆಸಿ ಹಾ ಇನ್ನು ನಮ್ ದೋಸ್ ತಮ ಹಂಗೆ ಸ್ವಲ್ಪ ರೇಟ್ ಎಲ್ಲ ಫಿಕ್ಸ್ ಮಾಡಿ ಎಷ್ಟಂದ ಫಿಕ್ಸ್ ಮಾಡ ಹ್ಮ್ ಅದೇ ಇವಾಗ ವಾದ ವರ್ಷ ವಾದ ವರ್ಷ ಮತ್ತ ಬತ್ತಿದಲ್ಲಾ ಈ ವರ್ಷ ಏನ್ ಬತ್ತರ ಚಲಾರದು ಅದೇ ಸ್ವಲ್ಪ
ಹ ಹಾ
ಹ್ಮ್ ವಾಳರ್ಸನ ಹತ್ತಿಗಿರಿಗಟ್ರ ಜಾಸ್ತಿ ಬಂದವಾಗ ಹ ಈ ವರ್ಷದ ಎಲ್ಲಾ ಜನ ಆತಿ ಬತ್ತಂಗಾರ ಎಲ್ಲಾ ಜಾಸ್ತಿ ಜನ ಎಲ್ಲಾ ಆ ಹಾ ಎಲ್ಲ ಆಗ್ರದಾಗ ಅದ್ರ ಮತ್ತೆ ಜಾಸ್ತಿ ಬಿನ ಮಂತಾರ ಅಂತನೊಂತಾರ ಅಂತ ಎಲ್ಲ ಜನ ಆತಿದ್ದ ಎಲ್ಲ ಜನ ಹತ್ತಿ ಹತ್ತಿನೇ ಬಿದ್ದಿಲ್ಲ ಅಂದ್ರೆ ಮತ್ತೆ ಹತ್ತಿ ಆಟೋಮೆಟಿಕಲ್ಲಿ ಕಡಿಮೆ ಆಗಬಿಡ್ತೌ
ಹಾ
ಹ್ಮ್ ತೊಗರಿ ಯಾರು ಗೊತ್ತಾ ಇವತ್ ನಂಗಂಸಮಟ್ಟಿಗೆ ತೋರ ಕಟ್ಟೆ ತೋರರು ಕಳಚ ಕತ ಈ ವರ್ಷ ನ ವರ್ಷ
ಆಬದೊಂದ್ ಜಣ
ಹ್ಮ್ ತೋರಿ ರೊಟ್ಟೆ ಹೆಚ್ಚಿ ಆಗ್ಬೋದು ಯಾಕ್ರ ಯಾರ ತೋರಿ ಬೀಜನ ಇಲ್ಲ ಯಾರ
ಹಾ ಹಾ ಹಾಾ
ಹ್ಮ ದೋಸ ಒಂದ ಆಗ್ರಹ ಅದಲ್ಲ ಇಲ್ಲಿ ಸಿಟಾಗ ಹೋಗಿ ಕೇಳೀನಿ ಜಾಸ್ತಿ ಯಾರ ತೊಗ್ರಿ ಬಿಸಿನ ಎಲ್ಲ ಇರಪ್ಪಾ ನೀನ್ ಒಬ್ಬ ನೋಡ್ ತೊರಿ ಅ ಕೊಂಟರ
ಹ್ಮ ಚಲೋ ಅಂದ್ರ ಏಳುವಾರಿ ಚೊಲೊ ಅಂದಂಗ್ ಆಯತು
ಹ್ಮ ಅದ ಹೆಂಗಂತಂದ್ರ ಜನಗಳ ಮೈಂಡ್ ಸೆಟ್ ಮೇಲ್ ಹೊತ ಆದ್ ವೊದ್ ವರ್ಸ ಬರೀ ಅತಿ ರೇಟ್ ಜ ಜಾಸ್ ಸಿತಾ ಹ ಮತ್ ಈ ವರ್ಷ ಹತ್ತಿ ಹ ತಿರ್ಗ ಜಾಸ್ತಿ ಹತ್ ಹತ್ತಿ ಬಿದ್ದಬುಡತ್ವ ಜಗ್ಗಿ ಜಣ ಆಟೋಮೆಟಿಕಲಿ ಡವನ್ ಆಗಿಬಿಡ್ತ ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಮತ್ತೆ ತೊಗರಿ ಯಾರ ಬಿತ್ತಿಲ್ಲ ಇವಾಗ ತೊರಿ ಯಾರ್ ಮಾಡ್ ಸ್ವಲ್ಪ ಜನ ಬಿತ್ತಾರ ಆವಾಗ ಅದು ಆಟೋಮೆಟಿಕಲಿ ಚಿಯತ್ ತೊಗರಿ
ಹ್ಮ್ ಹ್ಮ್ ಹ್ಮ್ ಹೌದಾ ಅಣ್ಣ ಹಂಗಾದ್ರ ಈಗ ಗ ಗೊಬ್ಬ್ರ ತರ್ಸ್ಬೇಕಂದಂದ್ರ ಕುರಿ ತರ್ಬಸ್ಬೇಕಂದಂದ್ರ ಅಣಾ ನಾ ಈಗ ಇಲ್ಲಿ ಬಳಬಟ್ಟಿ ಅವ ಕುರಿ ಅಲ್ಲೇ ಅವ
ಹ್ಞಾಂ ಹ್ಞಾಂ
ಸನಿಪಾತಾವ ಬಿಡು ಬರ್ತಾವ ಆ ಕಡೆನ ಎಲ್ಲಾ ಕಡಿ ಗದ್ದಿ ಈಗ್ ಮಳಿ ಲಣ್ಣ ಚೊಲ ಆಯದಣ್ಣ
ಹಾ ಮಳೆ ಹತ್ತೆದಪಾ ಸಣ್ಣ ಒಂದ್ ಯಾ ಏನಾಯ್ತು
ಹ್ಮ್ ಈಗ ಮೇವ್ ಗಿವ್ ಬಿದ್ರ ಸ್ವಲ್ಪ ಚಲೊ ಆತದೊಣ್ಣ ಅವ ಈಗ ಮೆಯ್ತಾವ ಅಂದ್ರ ಕುರಿಗೋಳ
ಅಂದ್ರೆ ಏನ ಸಿಮೆ ಬಳ ಇನ್ನ ಒಂದ್ ಆರ್ಬೇಕಾದ ಇವತ್ತ ಏ ಮಳಿ ಬಂದಲ್ಲ ಏನ ತಿನ್ನ ಆಗ್ಬೇಕ ಅಂತಂದ್ರೆ ಇನಾ ಒಂದ್ ಆರ್ಬೇಕು
ಹ್ಮ್ ಹ್ಮ್ ಹ್ಮ್
ಹ್ಮ್ ಇನ್ನ ಏನಷ್ಟತಿದ್ದ ಹ್ಮ ಹಾಗೆಲ್ಲ ಬಿದ್ದವ ಚಲ ಅತಲ್ಲಪ್ಪ ಅವಾಗ ಇ ಎಲ್ಲ ಆ್ರಡ್ ಚಾಲುವ್ಯಾವ ಈಗ
ಹ್ಮ್ ಮುನ್ನರ್ಸ ಕಡೆ ಹಚ್ಚ ಒಲ ಒಳ ಇದ್ ಅಂದ್ರೆ ಹೇಳೋಣ ಬಂದ್ಬಿಡ್ತಾನ
ಇಕ್ ಹ್ಮ್ ಯಾವನ ತಪ್ಪಲ್ಲ ತಡಿ ಅವ್ ಮೇಸ್ಬೇಕಬ್ಬ ಬನ್ನಿ ಇಷ್ಟ್ಣ ಕಡೆ ಇಲ್ಲಿ ನಮ್ ನಮ್ಮ ಹೊರಗೆ ಒಂದು ಸಣ್ಣದ ಗುಡ ಅದೆ ಹಣಿಯ ಅಂತ ಒಮ್ದ್ ಎಂಬತ್ತ
ಹ್ಮ್
ದಾದ್ರಗ್ ಬಿಡಕಂತರರ್ದನ
ಮಂಗಳ
ಹ ನಮ್ದನ ಗುಡ್ಡ ಕಚ ಒಲ ಅದ ಮಂತಾ ಕಡೆ ಹ್ಮ
ಹಾ ಹ್ಮ್
ನಿನ್ನೆ ಮನ್ನೆ ಮಳೆ ಬಂದ್ರೆ ಇನ್ನೊಂದು ಎರಡು ಮರ್ಂತ ಹಾ
ಹಾ ಹಾ ಆ ದೊರ್ಗೂಡ ಕಚ್ಚನಣ್ಣ ನಿಮ್ಮಲ್ಲ
ಎಲ್ಲ ಎಲ್ಲ ದೊರಿಗೋಡಿ ಈ ಕಡೆ ನಮ್ದು ಈ ಕಡೆ ಸ್ವಲ್ಪ ಚಾಮ ಆ ಕಡೆ ಆದ.
ಹ ಹಾ ಹಾ
ಹ್ಮ್ ತೊರಿಗುಡ್ಡದಾಗ ನಾವು ನಮ್ ದೋಸ್ರು ಎಲ್ಲಗಳ ಆವ ಬಿಡಿ
ಹ್ಮ್ ಹ್ಮ್ ಇಲ್ಲಾಣ ಕಡೆ ಇತ್ತಂದ್ರಾ ಹೇಳು ನಾವುನು ಮಳಿಗಲ್ ಹಾಕ್ ಕಡೆ ಹಾಕ್ಬೇಕಂತ ಮಾಡಿರ. ಗೊಬ್ರ ಎಲ್ಲ ಕೂಡಾಕ್ತ ಅಂತ ಕೂಡಾಕಿ. ಗೊಬ್ಬರ ಮಸ್ತ್ ಆಗಿರ್ತ. ಇರ್ತವ ಕಣ. ಯಾಕಂದ್ರ ಆ ಗೊಬ್ಬ್ರ ಹಾಕಿದ ಅಂದ್ರ ನೀನ್ ಕಳೆ ಹೊಡಿಲೆ ಬೇಕ್.
ಎಲ್ಲಾ ನಮ್ಗೆ ಮಳೆಗಾಲ ಬಿಡಿ ಇಲ್ಲ ಇವಾಗ ಬಿತ್ಲಕ್ಕ ಬೇಕ್.
ಇವಾಗ ಅಂದ್ರ ಅದ ಈಗ ಈಗ ಆಕ್ಕಿತ್ತನ ಅರ್ದಾಗಬೇಕಲ್ಲ ಅಣ್ಣಾ.
ಇವಾಗ ನಿಮ್ಮಲ್ಲಿ ಎಲ್ಲ ಅಷ್ಟ ಹಾಕ್.
ಸ್ಟಾಕ್ ಇಲ್ಲಾ ಅಣ್ಣಾ ಈಗ ಎಲ್ಲಾ ಈಗ್.
ಅದೇ ನಿಮ್ಮಲ್ಲಿ ಸ್ಟಾಕ್ ಗೋಬ್ಬರ ಆದಾಗ ಅವಂಗ ಫೋನ್ ಮಾಡ್ರಿ ನೀವು. ಅದ ಹೊಲ ಬಿದ್ದ ಬಿ ಹಾ ಮಾಲ ಆಯ್ತ ಬಿತ್ತಕಿನ ಮೊದಲೇ ಆಯ್ತ್ ಹಂಗ ಬಿತ್ತಿದ ಮ್ಯಾಲ ಕೊಟ್ರ ಅಂದ್ರ ಹಂಗೆ ಅ ಬಿತ್ತಿಸಿ ಬಿತ್ತಿಸಿಬಿಡ್ತನ್ ಕೈಲ್ಯಾ. ಸಾಲ ಐಸಿಸಿಯಿಂದ.
ಹಾ
ಮತ್ತ ಈ ಸದ್ದ ಕೊಟ್ರ ಅಂದ್ರ ಪಾಡಾತ್ತತಿ ಸ ಎಲ್ಲ ಆಕ್ಕಿಸಿಂದ್ ಬಿಚ್ಚಿಕೋಡಕೆಲ್ಲಾ ಪಾಡತ್ತತಿ ನೀ
ಹಂಗ್ ಆಗಲ್ಲ ಅಣ್ಣಾ.
ಹಾ ಹೌದು ಹೌದು.
ಮತ್ತೆ ಹ್ಮ್ ಹ್ಮ್ ಇಲಟ ಹಾಕಿ ಮತ್ತೆ ಇನ್ನೊಂದು ತಲೋ ಗೊಬ್ಬರ ಹಾಕಿ
ಹಾ
ಆಮೇಲೆ ನಿನಗ್ ಕೊಡಬೇಕ್ ಆತ್ತ ಅಂದ್ರ ಹೈರಾಣ ಆಗುತ್ತೆ ಅಣ್ಣಾ.
ಹೈರಾಣಾ ಆಗುತ್ತೆ ಅಂತೆ ಅಂದೆಯ.
ಹೂ ಹಂಗ ಹಾಕಿದ್ರ ಕುರಿಗಳು ಕಾಲು ಕುಂಟು ಬಿದ್ದು ಬೀಳುತ್ತವೆ ಅಣ್ಣಾ.
ಹ ನೀಲ ಅ ನಿಟ್ಟನ ಗೊಬ್ಬರ ಆಮೇಲೆ ಬರೀ ಒಂದು ತೊಲೆ ಗೊಬ್ಬರ ಹಾಕೋದ.
ಹ್ಮು ಒಂದೇ ತೊಲೆ ಗೊಬ್ಬರ ಹಾಕಿ ಒಂದು ಗುಂಪಿ ಗಟ್ಟಲೆ ಮಾಡ್ ಹ ಅಣ್ಣಾ. ಅದಕ್ಕೆ ನೀಲಾಟಿ ಅಂತಾರ.
ಹ್ಮ್ ಹ್ಮ್ ಅಂದ್ರ ಕುರಿಗಳು ಆದರೆ ತಿರುಗಾಡುತ್ತವೆ ಅಲ್ವ ಅದಕ್ಕೆ ತಿರಗಾಡಿ ತಿರಗಾಡಿ ಆದ್ರ ಸ್ವಲ್ಪ ಇವು ಭಾವ ಕೈ ಕಾಲು ಬಾವು ಬರ್ತಾವ್ ಅಂತ.
ಹ್ಮ್ ಹ್ಮ್ ಕಾಲು ಅವು ಕಾಲ್ ಈಗ ಗುಳ್ಳಿ ಆಗೋದ್
ಹ್ಮ್ ಹಾ ಸ್ವಲ್ಪ ಮಳೆ ನಿಂತಂಗ ಹಾ ಹ್ಮ ಸ್ವಲ್ಪ ಮಳೆ ನಿಂತಂಗ ಹಾಗಿದೆಪ್ಪಾ ನಾನು ಸ್ವಲ್ಪ ಹೊತ್ತನ್ ಊರ ಕಡೆ ಹೋಗುತ್ತೇನೆ ಊರ ಕಡ ಒನ್
ಹ ಸರಿ ತೊಗೊ ಅಣ್ಣಾ.
ಹ್ಮ್ ಸರಿಪ ಆಮೇಲತ್
ಹಾ